ಹಲ್
ಏನ್ ಮಾಡ್ತಿದ್ದೀರಾ
ಏನ್ ಮಾಡ್ತಾ ಇಲ್ಲ ಊಟ ಮಾಡ ಮಲ್ಕತಿದ್ದೆ ಇವಾಗ
ದಾ ಮತ್ತೆ ಮಲ್ ನಾನು ಈಗ ಊಟ ಮಾಡಿ ಸುಮನೆ ವಾಕ್ ಮಾಡ್ತಿದ್ದೆ
ಹ್ಮ್ ನಮ್ಮಮ್ಮ ಕಾಲ್ ಮಾಡಿದ್ದು ಊರಿಂದ
ಹಾ ಎಕ್ಕೆ
ಸುಮ್ನೆ ಮಾತಾಡ್ತೈತಿ ಏೋ ಮದ್ವೆ ಬಗ್ಗೆ ಇನ್ನೇ ಇಷ್ಟ್ ದಿನ ಬೆಂಗ್ಗಳೂರ್ಲ್ಲಿ ಇರ್ತಿಯಾ ಮದ್ವೆ ಆಗ ಪ್ಲಾನ್ಸ್ ಇ ಅಲ್ವಾ ಹಂಗೆ ಹಿಂಗೆ ಅಂತ ಕೇಳ್ತಿತ್ತುವ ಹೇಳ್ತಾ ಇದು
ಹೌದಾ
ಹ್ಮ
ಹಂಗಾದ್ರೆ ಏನ್ ಮದ್ುವೆ ಬಗ್ಗೆ ಅಲ್ಲ ನಿಮ್ಮ್ ಮನೇಲಿ ನೋಡ್ತಿದಾರ ನಿ
ಇಲ್ಲ ಆತರ ಏನಲ್ಲ ಪ್ಲಾನ್ ಅಂತ ಅಲ್ಲ ಅ ಸುಮ್ನೆ ಯಾವಾಗಿದ್ರು ಮದ್ವೆ ಆಗ್ಲೇಬೇಕಲ್ವಾ ಇನ್ನ ಇವಾಗ್ಲೇ ಇಲ್ಲ ಸುಮ್ ಮಾತ್ ಕೇಳ್ತಿ ತಗೊಂಡ್ ಮಾತ್ ಅಷ್ಟೆ ಇವಾಗೆಲ್ಲಾ ಏನ್ ಬಿಡಿ ಹಾ
ನ ಒಂದ್ ಮಾತ್ ಪಿಸಾಕನ ನೋಡನ್ ನನ್ ಮಗಳ ಏನ್ ಹಳ್ತಾಳೆ ಎಂತಾನ
ಹ್ಮ್ ಇವಾಗೆಲ್ಲಾ ಏನ್ ಗೊತ್ತಾ ಮದ್ವೆೆಗೆ ಹುಡ್ಗಿರಿಗೆ ಜಾಸ್ತಿ ಡಿಮ್ಯಾಂಡ್ ಆಗಿ ಹೋಗ್ಬಿಟ್ಟೆ ಟ್ಟ ಮದ್ವೇಲಿ
ಹೌದು ಅಯ್ಯೋ ಮದ್ವೆಗ ಏನ್ ಡಿಮ್ಯಾಂಡ್ ಹುಡ್ಗಿರ್ಗ ಏನ್ ಹೊಸಿದ್ ಡಿಮ್ಯಾಂಡ್ ಆಯ್ತಾ ಬನ್ನಿ ಯತೆಗೆ
ಹ
ಈಗ ಅಂತೂ ಉುಡ್ಗಿರೆ ಸಿಗ್ತಿಲ್ಲ ಅಂತಾರೆ ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಡ್ಗಿರೆ ಜಾಸ್ತಿ ರೋದು ಬಟ್ ಆದ್ರೂ ಹುಡ್ಗಿರ್ ಸಿಕ್ತಿಲ್ಲ ಅಂತಾರೆ ಅದ ಹೆಂಗೆ ಅಂತಾನೆ ಗೊತ್ತಿಲ್ಲ
ಹ್ಮ
ಹ್ಮ ಅಂದ್ರೆ ನಿಮ್ದು ಚರ್ ಗೋಲ್ಸ್ ಏನಾದ್ ಇದದೆ ಆಮೇಲೆ ಮದ್ ಆಗ್ಬೇಕು ನಾ್ ಇದ್ ಮಾಡ ಮದ್ ಆಗ್ಬೇಕು ಅ
ನಂಗೆ ಆಕ್ಚುಲಿ ಏನ್ ಗೊತ್ತಾ ನಂಗೆ ಒಂದ ಮೂರ್ ವರ್ಷ ನಾಲ್ಕು ವರ್ಷ ಮದುವೆ ಆಗಕ್ಕೆ ಇಷ್ಟೇನ ಇಲ್ಲ ಏನ್ ಮದುವೆ ಆದ್ರು ಅದೇ ಜೀವನ ಏನ್ ಜೀವನ ಚೇಂಜ್ ಆಗಲ್ಲ
ಅದ ಮೂರ್ ನಾಲ್ಕ್ ವರ್ಷ ಏನ್ ಮಾಡ್ತೀರಾ
ಏನು ಮಾಡಲ್ಲ ಆರಾಮಾಗಿ ಇರ್ತೀನಿ ಕೆಲ್ಸಕ್ ಹೊಯ್ತೀನಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಇರ್ತೀನಿ. ಆಮೇಲೆ ನೋಡ್ತನೀ
ಮೂರ್ ನಾಲ್ಕಕ್ ವರ್ಷ ಕೆಲ್ಸ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಆರಾಮಾಗಿರೋಣ ಲೈಫ್ ಎಂಜಾಯ್ ಮಾಡಣ ಅಂತ
ಹ ಹ ಇವಾಗೆಲ್ಲ ಬಿಡಿ ಮದ್ವೆ ಆಗ್ತೀನಿ ಅಂದ್ರೆ ದುಡ್ಡು ಇರ್ಬೇಕಲ್ವಾ ಆದ್ರ ತಕ್ಕಂಗೆ ಇರ್ಬೇಕು ದುಡ್ಡು
ಅಯ್ಯೋ ಈಗ ಏನಾ ಮದ್ವೆ ಆಗ್ತೀನಿ ಅಕಸ್ಮಾತ್ ಏನಾರರು ವರದಕ್ಷಿಣಾಗ ಗಿರದಕ್ಷಿಣೆ ಕೊಡ್ಬೇಕು ಅಂದ್ರೆ ಅಯ್ಯೋ ಬಾರಿಕ್ ಕಷ್ಟ ಕಂಡ್ಬಿಡ್ರಿ ಈಗಿನ ಗೋಲ್ಡ್ ರೇಟ್ ಎಲ್ಲ ಗಗನಕ್ ಹೋಗಿದೆ. ಅದನ್ನ ಮತ್ತೆ ಇಳಸಿ ನಮ್ ಮದ್ವೆ ಆಗೋ ಏನ್ ಗೊತ್ತ ಗೋಲ್ಡ್ ಪರ್ಚೇಸ್ ಮಾಡಕ ಕಕಿಂತ ನಾ ಮದುವೆ ಆಗ್ಬಡ್ಬಹುದು.
ಹ್ಮ್
ಜಸ್ಟ್ ಮೂವತ್ ಗ್ರಾಮ್ಸ್ ಇವಾಗ ಮೂವತ್ ಗ್ರಾಮ್ ಮಾಡಿಸ್ತೀವಿ ಅಂದ್ರೆ ಐದಾರು ಲಕ್ಷ ಬೇಕು.
ಹೌದು ಅಲ್ಲ ಏನ್ ಹಿಂಗೆ ಹ್ಮ್ ಮುಂದಕ್ಕೂ ಇದೇ ರೇಟ್ ಆದ್ರೆ ಏನ್ ಮಾಡ
ಅದೇ ಅಪ್ಪ ಮುಂದಕ್ಕೆ ಹಿಂಗೆ ರೆಟ್ ಆದ್ರೆ ನಾವು ಹೆಂಗೆ ಏನ್ ಮಾಡೋದು ಅಂತಾನೆ ಗೊತ್ತಿರಲ್ಲ ಆತಗೆ ಹ್ಮ ಹೌದು ಇವಾಗ ನಮ್ಮ್ ಅಕ್ಕನ್ ಮದ್ವೆೆ ಬೇರೆ ನೋಡ್ತಾ ಇದೀವಿ ಇವಾಗ ಅವಳಿಗೂ ಒಡವೆ ಮಾಡ್ಸಕ್ ಹಾಕ್ಬೇಕು ಅದ್ರೆ ನಾವ ಮುಂಚೆನೆ ಒಂದ್ ಸ್ವಲ್ಪ ಪ್ಲಾನ್ ಇದಿದ್ರೆ ಅವಾಗೆಲ್ಲ ಒಂದ್ ಸ್ವಲ್ಪ ಕಡಿಮೆ ಇತ್ತು. ಒಂದ ನೈನ್ ತೌಸಂಡ್ ಟೆನ್ ತೌಸಂಡ್ ಅಂದರೆ ನಾನು ಫಸ್ಟ್ ಈಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅಂತ ಅಂದ್ರೆ ಒಂದ್ ಆಗ್ ಆಗಿದೆ ಒಂದ್ ಏಳ್ ಎಂಟ ತಿಂಗಳ ಹಿಂದೆ ಹತ್ ಸಾವಿರ ರೂಪಾಯಿ ಇತ್ತು. ಈಗ ಹದನಾಲ್ಕ್ ಸಾವಿರ ರೂಪಾಯಿ ಆಗಿದೆ ಒಂದ್ ಗ್ರಾಮ್ಸು ಆವಾಗಲೇ ಸ್ವಲ್ಪ ಮಾಡ್ಸ್ಕೊಂಡಿದ್ರೆ ಒಂದ್ ನಾಲ್ಕ್ ಸಾವಿರ ರೂಪಾಯ ಏನಾದರೂ ಕಡಿಮೆ ಆಗ್ತಿತ್ತ ಅಲ್ವಾ.
ಹೌದು
ಅಂದ್ರೆ ಈ ತರ ರೈಟ್ ಆಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಬಿಡಿ
ಹಾ
ಈಗ ಒಂದ ಏನಾದ್ರು ಇವು ಗೋಲ್ಡ್ ಒಂದ ತಡಿ ಒಂದ್ ಐವತ್ ಗ್ರಾಮ್ ಪರ್ಚೇಸ್ ಮಾಡೋಣ ಅಂದ್ರೆ ಅಲ್ಲೇ ಹೊಯ್ತತೆ ಹದಿನೈದು ಇಪ್ಪತ್ತು ಲಕ್ಷ ಬೇಕಯತತಿ ಅದ್ರ ಬದಲು ಮನ್ನೆನ ಕಟ್ಬೋದು.
ಇವಾಗೆಲ್ಲ ಏನ್ ಗೊತ್ತಾ ಇವಾಗ ಜಾಸ್ತಿ ಎಲ್ಲ ಯಾವ್ದಕ್ಕೆ ಬಂಡವಾಳ ಮುಂದೆ ನಮಗೆ ಯೂಸ್ ಆಗುತೆ ಇವಾಗ ಒಂದ್ ಐದ ಫೋನ್ ತಗಳದ್ ಬದ್ಲು ಅದ್ರಲ್ಲಿ ಒಂದು ಏನಾದ್ರು ರಿಂಗ್ ಗೋಲ್ಡ್ ರಿಂಗ್ ಇಯರ್ ರಿಂಗ್ಸ್ ಏನಾದ್ರು ತಗೊಂಡ್ರೆ ಮುಂದೆ
ಆಕ್ಚುಲಿ ಅದೇನ್ ಗೊತ್ತ ಅ ಅಸೆಟ್ಸ್ ಆಗಿರುತ್ತೆ ನಮ್ಗೆ ಯಾವಾಗ ಬೇಕಾದ್ರೂ ಇಡ್ಬೋದು. ಆದ್ರೂ ಅಮೌಂಟ್ ತಗೋಬಹುದು ಮತ್ತೆ ಏನಾದ್ರು ತಗೋಬಹುದು ಈ ಫೋನ್ ಲೆಲ್ಲ ಏನ್ ಗೊತ್ತಾ ಸುಮ್ನೆ ಐಫೋನ್ ಅಂತ ಎಲ್ಲ ತಗೋತಾರೆ ಅರವತ್ ಸಾವಿರ ರೂಪಾಯಗೆ ಅದಂದ್ರ ಒಂದ್ಸತಿ ಬಿದ್ದು ಹಾಳಾಗೋದ್ರೆ ಮತ್ತೆ ಅದಕ್ ಇನ್ವೆಸ್ಟ್ ಮಾಡಕ್ ಆಗಲ್ಲ
ಹೌದು
ನೋಡಿ ಇದಾದ್ರೆ ಅದ್ರ ಬದ್ಲು ಅದೇ ಅರವತ್ತು ನೋಡ ಅದೇ ಅರವತ್ ಸಾವಿರ ಕೊಟರು ಏನೋ ಒಂದ್ ಎರಡ್ ಮೂರ್ ಗ್ರಾಮ್ ಸರ ಬರ್ಲಿ ಬಿಡಿ ಆ ಹತ್ತತ್ ಗ್ರಾಮಸ್ ಸಂದ್ರುವೇ ಹತ್ತತ ಸಾವಿರ ಅಂತ ಬಂದ್ರು ಆರ ಗ್ರಾಮ್ಸ್ ಬರುತ್ತೆ ಆರಲ್ಲಂದ್ರೆ ಐದೇ ಬರ್ಲಿ ಬಿಡಿ ಹ ಐದ್ ಗ್ರಾಮ್ಸ್ ಬರುತ್ತ ಅದೇ ಐದು ಗ್ರಾಮ್ಸ್ ಸಿಟ್ರ ಮತ್ತೆ ನಮಗ್ ದುಡ್ಡು ಕೊಡಲ್ವಾ ಕೊಟ್ಟೆ ಕೊಡ್ತಾರೆ. ಹೋಗ್ಬೋದು ಮುಂದೆ ಹ ಹೇಳಕ್ ಆಗಲ್ಲ ಇವಾಗ ಸಾವಿರ ರೂಪಾಯಿ ತಗೊಂಡ್ ಇವಾಗ ಮತ್ತೆನ ನಾದ್ರು ನನ್ ಇಲ್ಲ ನಂಗ ಬೇಡ ಬೇರೆ ಡಿಸೈನ್ ತಗೋತೀನಿ ಅಂದ್ರವೆ ಒಂದು ಇಪ್ಪತ್ತುಕ್ ಮಾಡ್ಕೊಬೋದು. ಡಬಲ್ ದುಡ್ಡಾಗಿ ಹೋಗಿರುತ್ತೆ ಫೋನಲ್ಲಿ ಆ ತರ ಏನು ಇರಲ್ಲ ಸುಮ್ನೆ ಅಂದ್ರೆ ಫೋನು ಬೇಕು ಅವಶ್ಯಕತೆ ಇದೆ ಅಂದ್ರೆ ಎಷ್ಟು ಬ ಅಷ್ಟಕ್ ಮಾತ್ರ ಇದ್ರೆ ಒಳ್ಳೇದು ಅನ್ಸುತ್ತೆ ನನ್ನ ಅಭಿಪ್ರಾಯ
ಆಮೇಲೆ ಎಲ್ಲಾ ಇವಾಗೆಲ್ಲ ಫೋನು ಕಾರುಗಳು ಕಾರುಗಳು ಬಟ್ಟೆಗಳು ತಗೋಕಿನ ಫೋನ್ ತಗಳದ ಮದ ಸೈಟ್ ಇವಾಗ ಕಾರ್ ಎಲ್ಲ ಇ ಮಾಡ್ರ ಸ ತೊಂಡ ಇ ಹ ಜನರೇಷನಲ್ ಸೈಟ್ ಪ್ರಾಪರ್ಟೀಸ್ ಹ್ಮ್ ಪ್ರಾಪರ್ಟೀಸ್ ಇದ್ರೆ ಏನಾದ್ರು ಮಾಡ್ಬೋದಲ್ಲ
ಅದೇ ಇದ್ರೆ ಏನಾದ್ರರು ಮಾಡ್ಬೋದು ಅಂದ್ರೆ ಇರ್ಲಿ ಹೋಗ್ಲಿ ಮನೆಗೊಂದು ಕಾರು ಬೈಕ್ ಏನೋ ಒಂದು ಅವ್ರಿಗೆಗ್ ಬೇಕ ಅಂದ್ರೆ ಇವಾಗ ಎಲ್ರುಗನು ಒಂದೇ ತರ ತೂಗಕ ಆಗಲ್ವಲ್ಲ
ಹ್ಮ್ ಇರ್ಬೇಕು ಅಂದ್ರೆ ಲಿಮಿಟೇೇಶನ್ ಇವಾಗ ಇದ್ರುನು ಒಂದಿದ್ರುನು ಎರಡು ಮೂರು ಹಿಡ್ಕೊಂಡರ್ತಾರೆ ಸೊ ಅದು ಅದ ಅ ನೆಸೆಸಿಟಿ ಇರಲ್ಲ ಇದ್ರೆ ಬೇಕು ಸೇಫ್ಟಿ ನಾವ್ ಎಲ್ಲಾರೂ ಟ್ರಿಪ್ ಹೋದಾಗ ಫ್ಯಾಮಿಲಿ್ರೆ ಎಮರ್ಜೆನ್ಸಿ ಬಂದಾಗ ನಾವ್ ಎಲ್ಲ ಪಬ್ಲಿಕ್ಲ್ಲಲ್ಲಿ ಓಡಾಡಕ್ ಆಗಲ್ಲ ಪ್ರೈವೇಟ್ ಆಗು ನಮ್ಗೂ ಸೇಫ್ಟಿ ನ್ನೋದ್ ಬೇಕು
ಹೌದು ಅದಕ್ಕೆ ಆಹ ಇರ್ಲಿ ಒಂದೊಂದ ಇರ್ಲಿ ಪರವಾಗಿಲ್ಲ ಅಂದ್ರೆ ಇದ್ದು ಕೂಡ ಒಂದ್ ಮೂರ್ ನಾಲ್ಕಕ್ ತಗೊಂಡು ಅದೆಲ್ಲ ಸುಮ್ನೆ ವೇಸ್ಟ್ ನೀವ್ ಹೇಳ್ದಂಗಗೆನೆ ಸುಮ್ಮ್ನೆ ಸೈಟ್ ಆತರ ತಗೊಂಡ್ರೆ ಬೇಕಾಗುತ್ತೆ ಮುಂದೆ ಫ್ಯೂಚರ್ ಅಲ್ಲಿ ಇವಾಗ ಏನು ಇವಾಗ ಏನ್ ಗೊತ್ತಾ ರೀಸೆಂಟ್ ಇವಾಗಲ್ಲ ಏನ್ ಗೊತ್ತಾ ರಸ್ತೆ ಪಕ್ಕ ಏನಾದ್ರು ಸೈಟ್ ಇದ್ರ ಅಲ್ಲಿ ಏನಾದ್ರು ದಾರಿ ಗೀರಿ ಬರ್ಬೇಕು ತಂದ್ರುರುವ ಒಳ್ಳೆ ರೇಟಿಗೆ ಕೊಡ್ತಾರೆ ಗೌರ್ಮೆಂಟ್ನವರು ಇವಾಗ ಹ್ಮ ತರ ಸೈಟ್ ಎಲ್ಲ ತಗೊಂಡ್ರೆ ನಮ್ಗೆ ಮುಂದೆ ಚರ್ ಅಲ್ಲಿ ಎಲ್ಪ್
ಹ್ಮ ಹೌದು ಅದೇ ಏನೋ ಒಂದು ನಮ್ ಕಡೆಯಿಂದ ಒಂದು ಲ್ಯಾಂಡ್ ಇದೆ ಅಂದ್ರೆ ನಿಮ್ ಏನಾದ್ರು ರೆಸ್ಟೋರೆಂಟ್ ಏನಾದ್ರು ಹೋಟೆಲ್ ಏನಾದ್ರು ಮಾಡ್ಬೋದು
ಹ ಹೌದು ಬಿಡಿ ಈಗೇನು ಒಟ್ಟ ಹೋಟೆಲ್ಗು ಏನು ಕಡಿಮೆ ದುಡ್ಡು ಆಗಲ್ಲ ಬಿಡಿ ಅದು ಹೋಟೆಲ್ ಏನ್ ಗೊತ್ತಾ ಇವಾಗ ಒಂದ ಒಂದ್ ಪ್ಲೇಟ್ ಏನಾದ್ ಇವಾಗ ಬಿರಿಯಾನಿನೇ ಮಾಡಿದ್ರು ಅನ್ಕೊಳ್ಳಿ ಅದಕ್ಕ ಒಂದ ಹತ್ತು ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು ಎಷ್ಟೋ ಜನ ಬಂದ ತಿಂತಾರೆ ಅದ್ರಲ್ಲೂ ಏನು ಲಾಸ್ ಏನ ಆಗಲ್ಲ ಊಟ ಊಟದದಲ್ಲಿ ಎಲ್ಲಾ ಪ್ರತಿಯೊಬ್ಬ
ಹಾ ಇವಾಗೆಲ್ಲಾ ಹೆಂಗುತ್ತಾ ಬೆಂಗ್ಳೂರ್ಗಳಲ್ಲಿ ಮನೆಗಳೆಲ್ಲ ಸೀಟ್ ಗಳೆಲ್ಲ ಮನೆ ಕಟ್ಸಿರ್ತಾರಲ್ಲ ಒಂದ್ ರೂಮ್ಲ್ಲಿ ಒಂದ್ ಫ್ರ್ ಮನೆ ಕಟ್ಸಿರ್ತಾರೆ ಒಂದೊಂದ ಫ್ಲೋರ್ ಒಂದೊಂದ ಮ ಸಿಂಗಲ್ ಮನ ನಾಲ್ ಸಾವಿರ ಐ ಸಾವಿರ ಇರುತ್ತೆ ಬಾಡ್ಗೆ ಮಂತ್ಲಿ ಮಂತ್ಲಿ ಒ ಒ ಬಿಲ್ಡಿಂಗ್ ಅಲ್ಲಿ ಒಂದ ಆರು ಮನೆ ಬಾಡಿಗೆ ಕೊಡ್ಕೊಂಡ ಅವ್ರಿಗೆ ಅಲ್ಲೇ ಬರುತು ಅರವತ್ ಸಾವರ ಸಂಬಳ
ಹೌದು ಇವಾಗೇನು ಅದು ನಿಜನೇ ಬಿಟ್ಟ ಇಲ್ಲಿ ಎಲ್ಲ ಇಲ್ಲಿ ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇದಾರೆ ಬಾಡಿಗೆ ಕುಡ್ಕೊಂಡ್ ಬಡಿಗೆ ಕುಡ್ಕೊಂಡು ನಾವ್ ಕೊಟ್ಟು ಕೊಟ್ಟು ಕೊಟ್ಟು ಬಿಲ್ಡಿಂಗ್ ಇಂಂತ ಬಿಲ್ಡಿಂಗ್ ಕಡಿಮೆ ಬರ್ತಾ ಇದ್ದೀವಿ
ಹ್ಮ
ನೋಡಿ ಒಳ್ಳೆ ಸೈಡ್ ಮನೆ ಕಿಗೆ ಕೊಟ್ಟಿರೋ ಇದರಲ್ಲಿ ಬಾಡಿಗೆದರಲ್ಲಿ ನಾವು ಜೀವನ ಮಾಡ್ಬಹುದು ಅದಕ್ಕೆ ಅಂದ್ರೆ ಇನ್ವೆಸ್ಟ್ ಮಾಡಿವಾಗ ನಮ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಹೇಂಗಿರುತ್ತೆ ಅನ್ನೋದು ಒಂದ್ ಸ್ವಲ್ಪ ಇರುತ್ತೆ
ಅದೇ ಆ ಪಬ್ ಗಳು ಮಾಲ್ ಗಳು ಈ ತರದಕಲ್ಲ ಇದ್ ಮಾಡ್ತಾರೆ ಬಟ್ ಹಳ್ಳಿ ಕಡೆ ಎಲ್ಲಾ ಸೈಟ್ ಇದ್ರೆ ಅವರೆಲ್ಲ ತರಕಾರಿ ಬೆಳೆಯೋದು ಭತ್ತ ರಾಗಿ ಈ ತರ ಎಲ್ಲ ಬೆಳತಾರೆ ಹಳ್ಳಿ ಕಡೆ ನ್ ತೋಟ ಎಲ್ಲ ಆಡ್ತಾರೆ
ಹ್ಮ್ ಬೆಂಗ್ಳೂರಲ್ಲಿ ಒಂದೊಂದ್ ತರಕ್ ಹೋಗುತ್ತೆ ಒಂದೊಂದ್ ಸೈಟ್ ಕೊೊವೆ ಇಲ್ಲೇನು ಇಲ್ಲ ಬಿಡಿ ಹಳ್ಳಿ ಕಡೆ ಅದೇ ಒಂದ್ ಸ್ವಲ್ಪ ಸೈಡ್ ತಗೋಬಹುದು ಅತ್ ಬಿಟ್ರೆ ಗೋಲ್ಡ್ ಆತರ ಮಾಡಸ್ಕೋಬಹುದು
ಹಾ
ವೆಚ್ಚ ಮಾಡ್ಬಾರ್ದದು ದುಂಡು ವೆಚ್ಚ ತರ ಅದಕ್ ಹೋಗಗ್ಸೋದು ಇದಕ್ ಹೋಗಸೋದು ಏನೋ ಒಂದು ಕೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ ಇವಾಗ ಒಂದ್ ಮನೆ ಕಟ್ಬೇಕು ಅಂದ್ರೆ ಅಷ್ಟೇ ಒಂದ ಮೂವತ್ ಲಕ್ಷ ಕೈಲಿ ಇರ್ಬೇಕು ಮೂವತ್ ನಲ್ವತ್ ಲಕ್ಷ ಇವಾಗ ಇಲ್ಲಿ ಎಲ್ಲಾ ರೇಟು ಜಾಸ್ತಿ ಆಗಿದೆ
ಹಾ
ಹ ಫಸ್ಟ್ ೆಲ್ಲ ಆಗಿನ ಕಾಲಲ್ಲಾ ಎ್ ಎಂಟು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಎಲ್ಲ ಮನೆ ಕಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿಗೆ ಹತ್ ಇಿಡ್ಕೆನ ತರಕ್ ಆಗಲ್ಲ
ಅದೇ ಒಂದು್ ಇಡ್ಕೆ ತರ್ಬೋದು ಅಷ್ಟೇನೆ ಒಂದ್ ಇನ್ವೆಸ್ಟ್ ಮಾಡ್ಬೋದು
ಹ್ಮ್ ಇವಾಗ ನೋಡಿ ಸಿಮೆಂಟ್ ಇಡ್ಕೆನೆ ಒಂದು ಒಂದ್ ಇಡ್ಕೆ ಮೂವತ್ತೈದ್ ರೂಪಾಯಿ ಅ ಮಾಮೂಲಿ ನಾಟಿಟ್ಕ ಎಂಟ ರೂಪಾಯಿಲ ಒ ಒಂಬತ್ತು ರೂಪಾಯಿ ಇವಾಗ ಈ ಇವಾಗ ಮೊ್ ತರ ಮಾಡಕ್ ಆಗತ್ತಾ ಮೊ್ ತರ ಇಲ್ಲಿ ಹತ್ ಸಾವಿರ ರೂಪಾಯಿ ಮನೆ ಕಟ್ಟರೆ ಈಗ ಮೂವತ್ ಲಕ್ಷ ಆದ್ರೂ ಮನೆ ಆಗಲ್ಲ ಅಂತೀವಿ
ಹ್ಮ ಅದು ಮನೆ ಯಂಗೋ ಬೇಸಿಕ್ ಮಾಡ್ತಾರೆ ಒಬ್ಬೊಬ್ಬರು ಕಬೋರ್ಡ್ಸ್ ಎಕ್ಸ್ಟ್ರಾ ಒಳಗಡೆ ಇಂಟೀರಿಯರ್ಸ್ ಏನೆನೊ ಆಡ್ ಅದ ಇನ್ನ ಅದಿನ್ನ ಡಬಲ್ ಆಗುತ್ತೆ
ಹ್ಮ್ ಅದಿ ಇನ್ನುೂ ಡಬ್ಬಲ್ ಆಗುತ್ತೆ ಅದೇ ಸುಮ್ಮ್ನೆ ಹೆಏನ್್ ಗೊತ್ತ ಮಾಡಸ್ಬೇಕು ಜಾಸ್ತಿ ಮಾಡ್ಸಕ್ ಹೋಗ್ಬಾರ್ದು ಹೆಂಗ್ ಗೊತ್ತು ಸುಮ್ನೆ ಇದು ಅದ್ರಲ್ಲಿ ಇಡ್ತಿ ಹೊರ್ಡಲ್ವ ಗೊತ್ತಿಲ್ಲ ಮು ಸುಮ್ನೆ ಮುಂಚೆನೆ ಜಾಸ್ತಿ ಎಲ್ಲ ಮಾಡ್ಸಕ್ ಹೋಗ್ಬಾರ್ದು ನಮ್ಗೆ ಎಷ್ಟ ಆಗುತ್ತೆ ನಮ್ ಕೈಲಿ ಎಷ್ಟ ಬೇಕಾದ್ರೆ ಮುಂದೆ ದುಡ್ಡಾದಾಗ ಮಾಡ್ಸ್ಕೊಡ್ಬೋದು ಎಲ್ಲಾನು ಒಂದಿಸತಿ ಮಾಡಸಂಗ್ರೆ ಆಗಲ್ಲ ಬಿಡಿ ಅದೇ ಈ ತರ ಎಲ್ಲಾ ಹಿಂಗಗೆ ಹೆಚ್ಚಳ ಆಗ್ತಾ ಹೋಗ್ತಾ ಇಿದೆ ಅಂದ್ರೆ ನಮ್ಮ
ಬೆಳಿಯೋದು ತರಕಾರಿಗಳು ಬೆಳೆದು ಅದ ಸೀಟಿಗಳಲ್ಲಿ ಮಾರ್ತಾರೆ ಆದ್ರೆ ಹಳ್ಳಿ ಸೈಡ್ಗೂ ಸಿಟಿ ಸೈಡ್ಗು ತುಂಬಾ ಡಿಫ್ರೆನ್ಸ್ ಇರುತ್ತೆ
ಏನ್ ಗೊತ್ತಾ ಈ ಸಿಟಿಲೆಲ್ಲಾ ಜೀವನ ಹೆಂಗ್ ಮಾಡ್ತಾರೆ ಅಂದ್ರೆ ಹೂ ಕಟ್ಕೊಂಡು ಏನ ಇವಾಗ ಬೆಳಿಗ್ಗೆ ಒ್ ಕೆಲ್ಸಕ್ಕೋ್ರು ಸಂಜೆ ಒಂದ್ ಕೆಲ್ಸ ಮಾಡ್ಕೋತಾರೆ ಹೂ ಕಟ್ಟದ್ ಇರ್ಬೋದು
ಹ
ಆ ಏನೋ ಬಟ್ಟೆ ಒಲಿಯೋದಿ ಇರ್ಬೋುದು ಏನೋ ಒಂದ್ ಮಾಡ್ಕೋತಾರೆ ಬಟ್ ಬೆಂಗ್ಗಳೂರಲ್ಲಿ ಇರ್ಬೇಕು ದ್ರೆ ಒಂದ್ ಎರಡ್ ಮೂರ್ ಕೆಲ್ಸನಾದ್ರುೂ ಗೊತ್ತಿರ್ಬೇಕು ಬಿಡಿ ಇಲ್ಲಾಂದ್ರೆ ಅರಲ್ಲಿ ತುಂಬಾ ಕಷ್ಟ
ಜೀವನ ಮಾಡೋದು ಕಷ್ಟ ದುಡ್ಡಿ ಇರ್ಬೇಕು ನಿಜವಾಗ್ಲು
ಹ್ಮ್
ಹಳ್ಳಿ ಕಡೆ ಹಳ್ಳಿ ಕಡೆ ಏನಾರೂ ಒಂದ ಇಲ್ಲ ಅಂದ್ರೆ ಒಂದ್ ಸೊಪ್ಪ ಉಪ್ಪು ಇಲ್ಲ ಒಂದ ತರಕಾರಿ ಇಲ್ಲ ಮತ್ತೆ ಒಂದ್ ತೆಂಗಿನನ್ಕಾಯಿ ಇಲ್ಲ ಅಂದ್ರೆ ತೋಡ್ಸಲಾಗ ತಗೊಂದ್ ಮಾಡ್ಬೋದು ಬೆಂಗ್ಳೂರಲ್ಲಿಗ್ ತರ್ತೀವಿ ಅಂದ್ರೆ ಒಂದ್ ತಂದರು ಐವತ್ ರೂಪಾಯಿ ಒಂದ್ಕಾಯಿ
ಹೌದು ಅದೇ ಬೆಂಗಗಳೂರಲ್ಲಿ ಎಲ್ಲೊ ದುಡ್ಡುಕೋಟೆ ತಿನ್ಬೇಕು ಬಿಡಿ ಇಲ್ಲಿ ಪಕ್ಕದ ಮನೆಗ್ ಹೋಗ್ಳಕ್ ಹವಾಗಲ್ಲ ಇಸ್ಕೊ ಬರು ಆಾಗಲ್ಲ ಅವ್ ಕೊಡೋದು ಇಲ್ಲ ನಾವ ಕೇಳಕ್ ಹೋಗೋದು ಇಲ್ಲ
ಅಂದ್ರೆ ದುಡ್ಡುಿದ್ರೆ ಬೆಂಗ್ಳೂರಲ್ಲಿ ಲೈಫ್ ಚೆನ್ನಾಗಿರುತ್ತೆ ಕೆಲ್ಸ ಚೆನ್ನಾಗ್ ಕಲ್ತಿರ್ಬೇಕು ದುಡ್ ಉಡಿಮೆ ಇದ್ದರು ಯಾರ ದೇವ್ರು ಬೆಂಗ್ಳೂರ್ ಯಾವತ್ತುೂ ಮೋಸ ಮಾಡದ ಯಾರ್ಗುನು
ಹೌದು ಅದಿಕ್ಕೆ ಕಲ್ತಿರ್ಬೇಕು ಅಂತ ಹೇಳಿದ ಒಂದ್ ಎರಡ್ ಮೂರ್ ಮೂ ಮೂರ್ ಕೆಲ್ಸನಾದ್ ಕಲ್ತಿರ್ಬೇಕು ಇಲ್ಲಾ ಅಂದ್ರೆ ಆಗಲ್ಲ ಬೆಂಗ್ಳೂರಲ್ಲಿ
ಹ್ಮ್ ಮತ್ತೆ
ಅೆ ಈ ತರ ಸೇವ್ ಮಾಡ್ಬೇಕು ಅನ್ನೋದೊಂದು ತಿಂಕು ಅಷ್ಟೇ ನಮ್ ಇನ್ನೇನಿಲ್ಲ್ಮ ಗ್ ಸೇವ್ ಮಾಡ್ಕೊಂಡು ಹೋದ್ರೆ ನಮ್ಗೂ ಮುಂದೆ ಎಲ್ಪ್ ಆಗುತ್ತೆ
ಹೌದು ನಾವ ಏನಾದ್ ಒಂದು ದುಡ್ದಿದ್ದ ನಮ್ ಕಡೆಯಿಂದ ಒಂದ್ ಏನಾರು ಒಂದ್ ಇನ್ವೆಸ್ಟ್ಮೆಂಟ್ ತರ ಇರಬೇಕು ಅದು ಫ್ಯೂಚರ್ ಅಲ್ಲಿ ಡಬಲ್ ಆಗೋ ತರ ಇರ್ಬೇಕು ಆತರ ಪ್ಲಾನಿಂಗ್ ಅಲ್ಲಿ ಹೋಗ್ಬೇಕು
ಹ್ಮ್ ನೋಡಿ ಮದ್ವೆ ಅಂತೀರಾ ನೋಡ್ಕೊಂಡು ಯೋಚನೆ ಮಾಡಿ ಮತ್ತೆ ಆಗಿ ಫ್ಯೂಚರ್ ಅಲ್ಲಿ
ಹಾ ಹ ಇವಾಗೆಲ್ಲ ಹೆ ಗತ್ತಾ ಮದ್ವೆ ಆಯ್ತಾರೆ ಇಷ್ಟ ಪಟ್ಟ ಮದ್ವೆ ಇದ್ದಾರೆ ಇದಂತ ಒಂದು ತ್ರೀ ಮತ್ಸ್ ಟೂ ಮಂತ್ಸ್ ಜೊತೆಲಿ ಇರ್ತಾರೆ ಆಮೇಲೆ ಡೈವರ್ಸ್ ಅಪ್ಲೈ ಮಾಡ ಅಂತಾರೆ ಹಿಂದಿನ ಕಾಲದಲ್ಲೆಲ್ಲಾ ಎಷ್ಟೇ ಪಾಪ ಅಪ್ಪ ಅಮ್ಮ ತೋರ್ಸ್ತಾರ ಮದುವೆಯಾಗಿ ಸಾಯ ಗಂಟ ಜೊತಲಿ ಇರೋರು
ಹೌದು ಅದೇ ಏನ್ ಕಾಲಕ್ಕೂ ಹೋದ್ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ ಬಿಡಿ
ಜನಗಳು ಹಂಗಗೆ ಇದೆ ಕಾಲನು ಹಂಗಗೆ ಇದೆ ಇವಾಗ
ಹೌದು ನಿಜ
ಕಾಲನು ಚೇಂಜ್ ಆಗ್ತತೆ ಸರಿ ಆಯ್ತು ಬಾಯಿ ಮಲ್ಕೊಳ್ಳಿ
ಸರಿ ರೇ ಬಾಯ್